ಹಾ ರೀ ಹೇಳ್ರಿ
ಹ್ಮ್ ಆಯ್ತಾ ಮಂಜು ಕೆಲ್ಸ.
ಹಾ ಇಲ್ಲ ಮಾಡ್ಬೇಕು ಬಟ್ಟೆಗಳು ವಾಷಿಂಗ್ ಮಿಷಿನ್ಗ ಹಾಕ್ತಾ ಇದ್ದೀನಿ.
ಹೌದಾ ಹ ಹಾಗ ಸರಿ ಹ್ಮ್ ನ ಅದು ಇವತ್ತು ಬಟ್ಟೆ ಕೆಲ್ಸ ಏನಿಲ್ಲ. ಹ ನೀರು ಬಿಡ್ತಾರ ನೀರು ನಿನ್ನೆ ಸ್ವಲ್ಪ ಬಿಟ್ಟಿದ್ರು. ಇವತ್ತು ಬಿಡ್ತೀವಿ ಹಂದರೆ ಹಾ ಅದಕ್ಕೆ ಇನ್ನು ಈಗೇನ್ ಕೆಲ್ಸ ಈ ಮಧ್ಯಾಹ್ನ ಅಂತ ಸ್ಟಾರ್ಟ್ ಮಾಡ್ಬಕ್ ಮತ್ತೆ ಅಡಿಗೆ ಹ್ಮ್ ಅದೇ ಬೆಳಿಗ್ಗೆ ತಿಂಡಿ ಏನ್ ಮಾಡಿದ್ರಿ ಇವತ್ತು ಹ ಹಲೋ ಬೆಳಿಗ್ಗೆ ಟಿಫನ್ ಏನ್ ಮಾಡಿದ್ರಿ ಅಂತ
ರೀ ನಾನು ಪಡ್ಡು ಮಾಡಿದ್ದೆ
ಪಡ್ಡು ಮಾಡಿದ್ರಾ ಹ್ಮ
ಹಾ ನೀನ್ ನೀನ್ ನಿನ್ನೆ ಇವ್ರು ನಮ್ಮ್ ಅತ್ತೆವರು ಇವ ಸೊಸೈಟಿ ಅಕ್ಕಿ ಇರ್ಲಿಲ್ಲ ನಮ್ದು ಕಾರ್ಡ್ ಇಲ್ರಿ
ಹಂಗಾಗಿ ಅವರು ಸೊಸೈಟಿ ಅಕ್ಕಿ ಕಳ್ಸಿದ್ರು. ಅಯಮ್ಮ ಕ್ಲೀನ್ ಮಾಡಿರ್ ಲಿಲ್ಲ ನಾನು ನಿನ್ನೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಅದಕ್ಕ ಒಂದು ಅಕ್ಕಿ ಒಂದ್ ಸೆರ್ ಉದ್ದಿನ ಬೇಳೆ ಅವನ್ನೆಲ್ಲಾ ನೆನ ಹಾಕಿ ನಿನ್ನೆ
ಹೌದವಳ ಹಾ ಕಡಲೆಬೇಳೆ ಹ ಹ್ಮ ಮೆತ್ ತ್ತ ಹಾಂ
ಹ ನಾವವುಲಗ್ತೀ ಒಂದ್ ಸ್ವಲ್ಪ
ಹ್ಮ್ ಅವಲಕ್ಕಿ ಮಿಸಿಗ ಹ್ಮ ನೆನ್ಸ್ಬೇಕಲ್ಲ
ಹಾ ಅದ್ ನೆನ್ಸ್ಬೇಕಾದ್ರೆ ಚೆನ್ನಾಗ ತೊಳ್ದು ಆ ನೆನಸ್್ದೆ ನೆನಸಿ ರಾತ್ರಿ ಎಲ್ಲಾ ಕೆಲ್ಸ ಆದ್ಮೇಲೆ ಊಟ ಗೀಟ ಆದ್ಮೇಲೆ ರುಬ್ಬಿಟ್ಟಿದ್ದೇರಿ ಹ ಬೆಳಿಗ್ಗೆ ಎತ್ತೆ ನಾನು ಅವ್ಲಕ್ಕ ಅೆ ಆಗ್ತಿರ್ಲಿಲ್ಲ ಮೊದ್ಲು ಒಬ್ರು ಪುಟ್ಟ ಮಕ್ಕ ಅಂತ ಇದ್ದಾರೆ
ಹಾ
ಅವಕ್ಕ ದೋಸೆಗಾಗ್ಲಿ ಪಡ್ಗಾಗ್ಲಿ ಮಂಜು ಹಾಕು ಒಂದ್ ಸ್ವಲ್ಪ ಎಷ್ಟೊಂದ ಇಷ್ಟೇ ೇಸ್ಟ್ ಹಾಕು ಚೆನ್ನ್ ರೋಸ್ಟ್ ಬರ್ತಾವಂದ ಇದಕ್ಕೆ ರೂಢಿ ಮಾಡ್ತ
ರೂಢಿ ಮಾಡ್ಕೊಂಡಿ ಅಲ್ಲಾ ಹಾ ಹ
ಮಾಡಿಗೆ ಬೆಳಿಗ್ಗೆ ಈಗ ಮ ಮಕ್ಕಳಿಗೆ ಸುಮ್ನೆ ತರಕಾರಿ ಇರಬಾರ್ದು ಅವಕ ಪ್ಲೈನ್ ಹಾಕಿದೆ ಸುಮ್ನೆ ಸೋಡಾ ಪುಡಿ ಉಪ್ಪು ಕಲ್ಸಿ ಹಾಕ್ಕೊಟ್ಟೆ ನಮ್ಮನೆಯವ್ರಿಗೆ ಹಾಕ್ಬೇಕು ಸಣ್ಣ ಕಟ್ ಮಾಡಿ ಮೆಣಸಿನ್ಕಾಯಿ ಸಣ್ಣ
ನೀರು ಎಲ್ಲ ಊತಪ್ಪ ಟೈಪ್
ಹ ಮತ್ತೆ ಒಂದ್ ಸ್ವಲ್ಪ ಸಬ್ಬಾಕ್ಷಿ ಸಬ್ಬಾಕ್ಷಿ ಸೊಪ್ಪಿತ್ತು ಅದು ಸಣ್ಣ ಕಟ್ ಮಾಡ ಬೇವು ಕೊತ್ತಂಬ್ರಿ ಎಲ್ಲ ಸಣ್ಣಗ ಚಿ ಕಟ್ ಮಾಡಿ ಹಾಕಿ ಚೆನ್ನ ಸೋಳ ಕುಡಿ ಹ್ಮ ಆಟಿ ೋಡ ಪ್ರಕ ಆಕಿ ಚಂದನ್ನ ಕಲ್ಸ ಅವರು ಸಪ್ರೇಟ್ ಹಾಕಕೊಟ್ಟಿದ್ದೆ ಅದು ಇದು ಚಟ್ ನೀ ಮಾಮೂಲು ಚಟ್ನಿ ಮಾಡ್ತ ಬಿಡ್ರಿ ಶೇಂಗಾ ಚಟ್ನಿ ಅದಕ್ಕೊಂದ್ ಸ್ವಲ್ಪ ಒಂದು ನಾಕ ಟಮಟೆ ಹಾಕದ್ರೆ ಟೇಸ್ಟ್ ಇರ್ತತ್ ಪಡ್್ದಗ್ ಮಾಡ ಚಟ್ನಿ ಮಾತ್ರ
ಹ ಪಡ್ಡುಗಾದ್ರೆ ಟಮೊಟೊ ಚೆನ್ನಾಗಿ ಇರ್ತದೆ
ಹ್ಮ್ ಮುದ್ದ ಹಾಕಿ ಒಗ್ಗ್ಣೆ ಹಾಕಿದ್ರೆ ಚೆನ್ನಾಗ ಅಂತ ಎಲ್ಲಾರ ಚನ್ನ ಟಿಫನ್ ಮಾಡಿದ್ರು ನಮ್ಮ್ ಮನೆಯವ್ರು ಟಿಫನ್ ೂಟಿಗೆ ಹೋದ್ರು ಹ ನಾನಾಗ ಖರೆಂತು ಸರಿಯಾಗಿ ಇಲ್ದಿರೋದಕ್ಕೆ ಬಟ್ಟೆ ಹೋಗ್ದಿರ್ಲಲ್ರಿ
ಹೌದಾಳ
ನೀರ್ ಬೇರೆ ಇಿಲ್ಲ ಅದಕ್ಕೆ ನೀರೆಲ್ಲಾ ಫುಲ್ ಮಾಡ್ಕೊಂಡಿದ್ವಿ
ಹೌದ
ಇವಾಗ ಸ್ವಲ್ಪ ಕರೆಂಟ್ ಸಿತಾ ಬಿಡ ಎಲ್ಲಾ ಒಗ್ದಾನ ಒಗ್್ದಕಣ ಬಟ್ಟೆಗಳನ್ನ ಅಂತ ಮಿಷನ್ಗ ಹಾಕ್ರಿ
ಹೌದೌದು ಹಾ ಹ ಅದೇ ಹ್ಮ್ ನಮ್ಗೂ ಕರೆಂಟ್ ಇಲ್ಲ ಇನ್ನ ಬಂದೇ ನಮ್ ಕಡೆ ಹ್ಮ್
ಹೌದಾ ಹ್ಮ್
ಹ ಕೆೇಳ
ನನಗೆ ಟಿಫನ್ ಆದ್ಮೇಲೆ ಹಾ ಟಿಫನ್ ಆದ್ಮೇಲೆ ಟೀ ಕುಡಿ ಅಭ್ಯಾಸ ಐತೆ
ಹೌದಾಳ ಹ್ಮ್ ಹ್ಮ್ ಅದೇ ಅದೇ ಹ್ಮ ನಮಿಗೂ ಅಷ್ಟೇ ಬೆಳಿಗ್ಗೆ ಸ್ವಲ್ಪ ವಾಕ್ ಹೋಗ ಬರ್ತೀಿನ ವಾ ಕ ಬಂದ ಅದು ನ ಮನೆ ಮುಂದೆ ಕಸ ಗೂಡಸಿ ನೀರ್ ಹಾಕಿ ರಂಗೋಲ ಹಾಕಿ ಹಾ ಮನ್ಯಕ್ ಬರ್ತನ ಮನ್ಯಾಗ ಬಂದು ಮಕ ತೊಳ್ಕೊಂಡು ಒಂದ್ ಎರಡು ಗ್ಲಾಸ್ ನೀರ್ ಕುಡಿತೀನಿ ಕುಡ್ದು ಇನ್ನ ಒಂದ್ ಅರ್ಧ ಗಂಟೆ ಹಂಗ ಹಿಂಗ ಕೆಲ್ಸ ಮಾಡ್ಕಂತನಿ ಆಗ ಸ್ವಲ್ಪ ಹೊಟ್ಟೆ ಶೂ ಏನಾದ್ರೂ ಅನಸಿದ್ರ ಅವಾಗ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಕುಡಿತೀನಿ ಹಾ ಇಲ್ಲ ಅಂದ್ರೆ ಟಿಫಿನ್ ಎಲ್ಲ ಮುಗಿಸಿ ಅವಾಗ ಕುಡಿತೀನಿ ಒಂದೊಂದ್ಸತಿ ಹೆಂಗ್ ಬೇಕಾದ ಹಂಗ ಹೊಟ್ಟೆ ಅಷ್ಟು ಇದ್ರಾಗ ಕಾಫಿ ಕುಡಿತೀನಿ ಎಲ್ಲ ಇಲ್ಲಾಂದ್ರೆ ಇಲ್ಲ.
ಏನ ನನಗ್ ನೋಡ್ರಿ ಬೆಳಿಗ್ಗೆ ಟಿಫನ್ ಮುಂಚ. ತಿ ಕಾಫಿ ಕುಡಿಯೋ ಅಭ್ಯಾಸನೇ ಇಲ್ಲ ನನಗೆ. ಹ್ಮ ಹ ಇಲ್ಲ ಇಲ್ಲ ಎದ್ದು ನನ್ ಪಾಡು ನನ್ ಕೆಲ್ಸಗಳು ಮಾಡಿ. ನೀರೊಂದ ನಿರುಂದ ಕುಡಿತಿರ್ತೀನಿ. ಟಿಫನ್ ಜಿಫಾನ್ ಆದ್ಮೇಲೆ ಒಂದೇ ಸರ್ತಿ ಟಿಫನ್ ಮಾಡಿದ್ಮೇಲೆ ಟೀ ಮಾತ್ರ ಇರ್ಬೇಕು.
ಇರ್ಬೇಕಲ್ಲ ಹ್ಮ್ ಅದೇ ಒಬ್ಬೊಬ್ರದು ಅಭ್ಯಾಸ. ದ ಹ್ಮ್ ಹೌದಾ. ಹ್ಮ್ ನಾನು ಬೆಳಿಗ್ಗೆ ಕುಡಿತಿದ್ದೆ ಈ ಈ ನಡುವೆ ಬಿಟ್ಟೀನಿ. ಹ್ಮ್ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ನಾನು. ಹ್ಮ್ ಜ್ಯೋ. ಸ ಕ್ಯಾರೆಟ ಬೀಟ್ರೂಟ ಹಾಕಿ ಜ್ಯೂಸ್ ಮಾಡ್ಕೊತೀನಿ.
ಹಾ ಹೌದೌದೌದ ಅದು ತುಂಬಾ ಒಳ್ಳೇದು ಚೆನ್ನಾಗಿರುತ್ತೆ ಆದ್ರೂ ಕೂಡ ಟೈಮ್ ಇರ್ಬೇಕು. ಬೇಕಾಗುತ್ತೆ.
ಟೈಮ್ ಇರ್ಬೇಕು ಈಗ ಏನ್ ಹುಡುಗರು ದೊಡ್ಡೋರ ಆಗ್ಯಾರಲ್ಲ ಸ್ವಲ್ಪ ಟೈಮ್ ಇರ್ತತೆ ನನಗೆ. ಏನ್ ಅರ್ಜೆಂಟ್ ಏನಿಲ್ಲ. ಹ್ಮ ಡೈಲಿ ತಗೊತೀನಿ ಅವು ಕ್ಯಾರೆಕ್ಟ್ ಬಿಟ್ರು ಖಾಲಿ ಅದು ಮತ್ತೆ. ಸಿಗ್ಲಿಲ್ಲ ಅಂದ್ರ ಅವಾಗ ಸ್ವಲ್ಪಂದ ಏಳು ಜನ ಗ್ಯಾಪ್ ಕೊಡ್ತನ ಒಂದ ಎರು ಜನ ಆತ. ಮತ್ತೆ ಒಂದೊಂದ್ಸ ಸತಿ ಒಪಿಗಿಲ್ಲ ಅಂದ್ರೆ ಒಂದ್ ವಾರ ಮುಂದಕ್ಕೆ ಹೋಗ್ಬ ಬಿಡತತ್ತತೆ. ಹಾ ಅದು ಮತ್ತೆ ಅಲ್ಲೇ ಮಾರ್ಕೆಟ್ಗೆ ಹೋಗ್ತಿವಾ ಅಲ್ಲಿ ಒಂದ ಸತಿ ಎರಡೆರಡು. ಕೆ ಜಿ ಮೂರು ಮೂರು ಕೆ ಜಿ ತಂದುಕೊಬಿಡ್ತೀನಿ ಕ್ಯಾರೆಟ್ ಒಂದು ಮೂರು ಕೆ ಜಿ. ಬೀಟ್ರೂಟ್ ಮೂರ್ ಕೆ ಜಿ ತಗೊಂಬ್ನ ಅದಕ್ ನಿಂಬೆೇಕಾಯಿ ಬೇಕು. ನಿಮ್ ಬೆಕಾಯಿ ಇರ್ಲೇಬೇಕು ಜ್ಯೂಸಿಗೆ. ಅದು ಹ್ಮ್ ಅದ ಹ್ಮ್ ನನಗೆ. ಬ್ಲೆಡ್ ಕಡಿಮೆ ಆಐ್ತಲ್ಲ ಅದಕ್ಕ ಕುಡಿಯಾನಂತ. ಹಂಗ ಕುಡಿತಾದನ್ ದಿವ್ಸ ಹ್ಮ. ಕ್ಯಾರೆಟು ಬೀಟ್ರೂಟು. ಆ ಒಂದ್ ಅರ್ಧ ಕೆಜಿ ಈ ಒಂದ್ ಅರ್ಧ ಕೆ ಜಿ ಬೇಸ್ ಕಟ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ ಬಿಡ್ತೀನಿ. ಬಾಕ್ ಸಿಕಕೊಂಡು ಹ ದಿನ ಒಂದ್ ಎರಡುಡ್. ಕೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರ ಹಾಕಿ ತಿರುಗಿ ಎಲ್ಲಾ ಸೋಸ್ಬಿಡ್ತೀನಿ. ಹ ಸೋಸಿದ ಮೇಲೆ ನಿಂಬೆ ಕಾಯಿ ಹಿಂಡಪಕ್ ಒಂದ್ ಅರ್ಧ. ಅರ್ಧ ನಿಂಬೇಕಾಯಿ ಹಿಂಡಿ. ಅದಕ್ಕ ಸ್ವಲ್ಪ ಬೆಲ್ಲ ಬೇಕಂದ್ರೆ ಬೆಲ್ಲ ಸ್ವಲ್ ಇದು ಸಕ್ಕರೆ ಬೇಕಂದ್ರೆ ಸಕ್ಕರೆ ಇಲ್ಲಾ ಅಂದ್ರೆ. ಜೇನ್ತುಪ್ಪ ಇರ ಬೇಕಂದ್ರೆ ಜೇನತುಪ್ಪ ಮನೆಗೆ ಯಾವ್ದಿದ್ರೆ ಅದು. ಹ ಸ್ವಲ್ಪ ಆ ಕಲ್ಸ್ಕೊಂಡು ಕುಡಿದ್ರ ಅದು ಟೇಸ್ಟ್ ಚೆನ್ನಾಗಿರ್ತತೆ ನಮ್ಮ್ ಬಾಡಿಗೆ. ಬೇಶ್ ಆಕ್ಟಿವ್ ಆಗಿರ್ತದ ದಿನಲ್ಲ.
ಅಂದ್ರೆ ಅದು ಇದು ಇದು ಜ್ಯೂಸ್ ಅದೆಲ್ಲಾ ಫಿಲ್ಟರ್ ಮಾಡಬಿಡ್ತೀರನ.
ಹ್ಮ ಫಿಲ್ಟರ್ ಮಾಡಿಬಿಡ್ತೇನಿ ಅದ್ರದ್ದಾಗಿ ಇನ್ನೇನ್ರಾಕ್ಲಿ ಇನ್ನು ಸಿಪ್ಪೆ ಅಷ್ಟೇ ಇರ್ತತೆ. ಗಟ್ಟಿಗೆ ಎಲ್ಲ ಹಿಂಡಿ ಬಿಡ್ತೀನಲ್ಲಾ ಎಲ್ಲಾ ಸೋಸಿದ್ರಾಗ ಹಾಕಿ ಬೇಸ ಗಗೆಟ್ಟಿಗೆ ಹಿಂಡಿ ಬಿಡ್ತಿ. ಹ್ಮ ಸ ಬೇಸ್ ಮಂದಗ್ ಬರ್ತತೆ ನೀರ್ ಜಾಸ್ತಿ ಆಗ್ಬಾರ್ದು ಹ್ಮ್. ಅದು ಬೇಕಂದ್ರೆ ನಾವು ಹಂಗ ಸ್ವಲ್ಪ ಉಪ್ಪು ಖಾರಕ್ಕೆ ಹಿಂಗ ಪಲ್ಯ ತರ ಮಾಡ್ಬಹದು ನಾ ಗಿಡ. ಗ ಗಿಡಗಳೊಳಗೆ ಹಾಕ್ ಬಿಡ್ತೇನಿ. ಇಲ್ಲಿ ಹ್ಮ್ ಅದಿನ್ನ ನ ನಿಂಬೆ ಗಿಡ ಇತ್ತು. ನಮ್ಮ್ ಮನೆ ಹತ್ರ ನಿಮಂಬ ಗಿಡಕ್ ಹಾಯಕ್ ಬಿಡ್ತೇನೆ ಆ ಅದ್ರದ್ದು ಎಲ್ಲಾ. ಹಾಕಿ ಇನ್ನ ಜ್ಯೂಸ್ ಕುಡ್ದು ಇನ್ನು ಮಿಗತಾದ ಟಿಫಿನ್ ಕೆಲ್ಸ ಎಲ್ಲಾ ಸ್ಟಾರ್ಟ್ ಮಾಡ್ತನಿ ಇನ್ನ. ಅವಾಗೇನು ಹ್ಮ್ ಹ್ಮ್.
ಒಳ್ಳೇದ್ ಬಿಡ್ರಿ ಸುಮ್ನೆ ಮಾತ್ರೆ ಟಾನಿಗ್ ಗನ್ನ. ಮನೆಯಲ್ಲ ನಾವು ಫುಡ್ ಅಲ್ಲೇ ಇಂಪ್ರೂವ್ ಮಾಡ್.
ಮಾಡ್ಕೇಬೇಕು ನಾ ನಾನು ಬಾಳ ತೋರ್ಸ್ಕೊಂಡೆ ಅದು ತೋರ್. ಹಕಂಡ್ ಏನ್ ಮಾಡಿದ್ರುನು ಅದಷ್ಟೇ ಸೆವೆನ್ ಪಾಯಿಂಟ್ ಐತಿ ಏರುವಲ್ದು. ಅದಕ್ಕ ಏನ ಈ ಜ್ಯೂಸ ಕುಡ್ಲಾರ್ದ ನಿನ್ ಟ್ಯಾಬ್ಲೆಟ್ ತಗಂಬ್ಲಾರ್ದ ಮನುಷ್ಯಳ ವೀಕ್ ಆಗಿಬಿಡ್ತೀವಿ ಇನ್ನ ಅದಕ್ಕಾಗಿ ಜ್ಯೂಸ್ ಕುಡಿತೀವಿ ಜ್ಯೂಸ್ ಕುಡ್ದು ಹ್ಮ್ ಚೆನ್ನಾಗಿರ್ತ ತಾಯಿ ಬೇಶ್ ಎನರ್ಜಿ ಇರ್ತತೆ ಮನುಷ್ಯರು ಮಕ ಎಲ್ಲ ಗ್ಲೋ ಬರ್ತ ತತೆ ಎಷ್ಟು ಎಷ್ಟನ ಕೆಲ್ಸ ಇರ್ಲಿ ಮಾಡ್ಕೊಂತೀವ್ ನೋಡ ಅದು ಜ್ಯೂಸ್ ಅಷ್ಟು ಕೆಲ್ಸ ಮಾಡ್ತತಿ ನೋಡ್ ನಮಗೆ ಹ ಬಾಡಿಗೆ ಹ್ಮ್ ಹ್ಮ್
ಪೇಶೆನ್ಸ್ ಇರ್ಬೇಕು ಒಂದ್ ಸ್ವಲ್ಪ ಒಂದ್ ಹತ್ ನಿಮಿಷ ಮುಂಚೆ ಎದ್ದೇಳ್ಬೇಕ್ ನಮ್ಗೋಸ್ಕರ ನಾವು
ಹೌದು ಕೂದ್ಲ ಕೂಡ ಚನ್ನಾಗ್ ಬೆಳಿತಾವ್ ನೋಡು ಅದಕ್ಕ
ಅಯ ನಾನ ಒಂದು ತಿಂಗಳ ಮಾಡ್ದೇರಿ ನನಗೆ ಒಪಿಕೆ ಇಲ್ದಿರೋದಕ್ಕೆ ಅಯ್ಯೋ ಬಿಡ ಅದೇ ಒಂದ್ ಅರ್ಧ ಗಂಟೆ ಆಗ್ತತಿ ಎಲ್ಲ ಅದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಹಿಂಡಿ
ಹ್ಮ್ ಅಂದ್ರ ಮೈ ಅದೇ ನೀನ್ ಖಾಲಿ ಇದ ಇದ್ದಾಗ ಒಂದ್ ಕಟ್ ಮಾಡಿ ಒಂದ್ ಕೆಜಿ ಅವ ಒಂದ ಅರ್ಧ ಇವ್ ಒಂದ್ ಅರ್ಧ ಬಾಕ್ಸ್ಗ್ ಹಾಕಿ ಇಟಗೊಂಡ್ಬಿಡು ಫ್ರಿಜ ಅಲ್ಲಿ ಹಾ ಹ್ಮ್ ಹಂಗಾದ್ರೆ ಈಜಿ ಇರ್ತತಿ ನಿನಗೆ ಇಲ್ಲ ಅಂದ್ರೆ ನೀನ್ ಬೆಳಿಗ್ಗೆ ಆಗಿಲ್ಲ ಅಂದ್ರ ಸಾಯಂಕಾಲ ಮಾಡ್ಕೊ ಸಾಯಂಕಾಲ ಐದ್ ಗಂಟೆಗೆ ನಾಲ್ಕ್ ಗಂಟೆಗೆ ಊಟ ಆಗಿರ್ತತಲ್ಲ ಒಂದು ಒಂದು ವರೆ ಹ್ಮ ಸಾಯಂಕಾಲ ಕೂಡ ಮಾಡ್ಕೊಂಡ್ ಕುಡಿಬೋದು ಏನಾಗಲ್ಲ ಸಾಯಂಕಾಲ ಕೂಡ ಕುಡಿಬೊದು ಹ್ಮ್ ಹ್ಮ್ ಕುಡಿಬೇಕು ಹ್ಮ್
ಅಯ್ಯ ಮಾಡಿದ್ರೆ ನಾನ್ ಒಮ್ಮಕನೆ ಮಾಡ್ಬಿಡ್ತನ್ರೀ ಒಂದ್ ತಿಂಗಳಾಗ್ಲಿ ಮಾಡ್ಬಿಡ್ತನೆ ಇಲ್ಲಿ ಬಿಟ್ರೆ ಹ ಆಯ್ತ ಬಿಟ್ಟೆ ಬಿಟ್ಟ ಬಿಟ್ಟೆ ನೋಡ್ರಿ ಅವಾಗ ಬರೇ ಯೋಳ್ ಪಾಯಿಂಟ್ ಆಗಿತ್ತು ನನಗೆ
ಹೌದಾ ನಿನ್ಗೂ ಹಂಗೆ ಇತ್ತಾ
ಅವಾಗಂಗ ಮಾಡತಕ್ಷಣ ಎಷ್ಟ ಆಟೋಮೆಟಿಕ್ ಆಗಿ ನನಗೆ ಹತ್ತು ಹನ್ನೊಂದ ಆಗ್ಬಿಡ್ತು ಗೊತ್ತಾ
ನೋಡ ಹಾ ಹಾ ನೋಡ್ ಚೆನ್ನಾಗಿ ಹ್ಮ್ ಅಲ್ಲ
ಅಂದ್ರ ನಾನು ನೀವು ಕ್ಯಾರೆಟು ಬೀಟ್ರೂಟು ನಾನು ಸೌತೆಕಾಯಿ ಹ್ಮ ಒಂದೊಂದ್ ತಗೊತೀನಿ ಮತ್ತೆ ಒಂದು ಟೊಮೊಟೋ ಹಣ್ಣ ಹಾಕ್ತೀನಿ
ಹೌದಳ ಹ್ಮ ಹ್ಮ
ಚೂರು ಬೆಲ್ಲ ಅದೇ ನೀವ್ ಹೇಳ್ದಂಗೆಲ್ಲ ಹಿಂಡದ ಮೇಲೆ ಒಂದ್ ಅರ್ಧ ನಿಂಬೆ ಹಣ್ಣ ರಸ
ಹಾಂ
ಇನ್ನ ನಲ್ಲಿ ಕಾಯಿ ಸಿಕ್ಕದ್ರೆ ಹಾಕ್ಬೋದ ಅಂತ ನೋಡ್ರಿ ಬಾಳ ಒಳ್ಳೆದ
ಹ ನೆಲ್ ನೆಲ್ಲಿಕಾಯಿ ಒಳ್ಳೇದ ಅದು ಭಾರಿ ಒಳ್ಳೇದ ಅದು ಹ್ಮ್ ಹ್ಮ್ ನಾನೇನು ಅವ್ ಹಸಿವ ಸಿಗತವಲ್ಲ ಅವಾಗ ಎಲ್ಲ ಕಟ್ ಮಾಡಿ ಬಿಸಿಲಿಗಿ ಇಟ್ಟುಬುಡ್ತಿನ್ ನನ್ ಅವನ್ನ ನೆಲ್ಲಿಕಾಯಿ ಅವು ಡ್ರೈ ಆಗಿ ಬಿಡ್ತವು ಡ್ರೈ ಆದ್ಮೇಲೆ ಅಹ್ ಒಂದ್ ಬಾಕ್ಸಿಗೆ ಹಾಕಿ ಇಟಗಂತನ್ ಬಾಕ್ಸಿಗಾಕಿ ಲಿ ಬಾಟಲ್ಗ ಆಗ್ಲಿ ಇಟ್ಕಂತೀನಿ ಹಾ ಊಟ ಆದ್ಮೇಲೆ ಒಂದೋ ಎರಡು ತಿನ್ನದವು ಆದ್ಮೇಲೆ ಹ್ಮ್ ಹ್ಮ್ ಅದೇ ಮುಂಜಲೆ ಟಿಫನ್ ಆದ್ಮೇಲೆ ಒಂದ್ ಎರಡ್ ತಿಂತೀನಿ ಮಧ್ಯಾಹ್ನ ಊಟ ಆದ್ಮೇಲೆ ಎರಡು ರಾತ್ರಿ ಗೆ ತಿಂತೀನಿ ಹಾ ಇಲ್ಲ ಅಂದ್ರೆ ಯಾವಾಗಾದ್ರು ಒಂದ್ ಸ್ವಲ್ಪ ಲವಂಗ ಹಂಗ ಬಾಯಿಗೆ ಹಾಕೆಂಬುದು ಹ್ಮ ಅಷ್ಟೇ ಹ್ಮ ಒಬ್ಬೊಬ್ರು ಅಡಿಕೆ ಪುಡಿ ತಿಂತಾರ ತಿಂದ್ರೆ ಒಳ್ಳೇದಲ್ಲ ಅಂತ ಏನಾ ಇದಕ್ಕ ಇಂತವ ತಿನ್ನದ ಟ್ರೈ ಮಾಡ್ಕೊಂಡ ಇನ್ನ ಹ್ಮ್
ಹ್ಮ್ ಒಟ್ಟೆ ಕ್ಯಾರೆಟ್ ದ್ಯೂಸ್ ಅಂತ ಒಳ್ಳ ಕಣ್ಣಿಗ್ ಕೂಡ ಒಳ್ಳೇದ್ ನೋಡ್ರಿ ಯಾಕಂದ್ರೆ ಏಜ್ ಆದಂಗೆಲ್ಲ ಆದಂಗೆಲ್ಲ ಕಣ್ಣು ಜಯದಾಗ್ ವಲ್ಲ ಒಳ್ಳೇದ್ ಅದು ಕೂಡ ಹುಡ್ಗುರ್ಗ್ ಕೊಟ್ರು ಕೂಡ ಒಳ್ಳೇದ ಯಾಕಂದ್ರೆ ಇವಾಗ ಸಣ್ ವಯಸ್ಸೆ ಎಲ್ಲ
ಹ್ಮ್ ಆಯ್ತು ಮಂಜು ಮಾಡ್ತೀನಿ ಮತ್ತೆ ಸ್ವಲ್ಪ ಹೊರಗೆ ಹೋಗ್ ಬರ್ತೀನಿ ಬ ಮಾಡ್ತೀನಿ ಒಂದೆರಡು ನಿಮಿಷ ಹ್ಞೂ ಸರಿ ಹಾಂ
ಹ್ಮ ಹ್ಮ ಹ